ಹಲೋ ನಮಸ್ತೆ
ಮಾಡ್ತ ಎಂತ ಮಾಡಿದ್ರ ನಗೆ
ಹಾ ಟಿಫನ್ ಆಯ್ತು ನಿಮ್ದು
ಹ್ಮ
ಹ್ಮ ಏನ್ ಮಾಡ್ತಿದ್ರಿ
ಅಲ್ಲ ಸ ಹ್ಞ ಹ್ಞ
ಯಶೋಧೊರೆ ಸ್ವಲ್ಪ ಜೋರ್ ಮಾತಾಡ್ತೀರಾ ಕೇಳ್ತೀಲಾ
ಹ್ಮಂತ ಕೇಳತಿದ ಅಲ್ಲ
ಹಾ ಇವಾಗ ಕೇಳುಸ್ತಿದೇ
ಹ್ಮೇ
ಹ್ಮ
ನಿಮ್ ಹೆಸರೇನು
ನಮ್ಮ್ ಹೆಸರು ಸಹಾನ ಅಂತ
ನನ್ನಸರು ನಿಮ್ಗೆಲ್ಲ ಗೊತ್ತಾಗಬಿಟ್ಟಿದೆ ಹಾ ಹೆ ಗಬಿಟ್ಟಿದೆ ನಿಮ್ಗೆ
ಅಂದ್ರೆ ಇಲ್ಲಿ ಬಂತಲ್ಲ ಕಾಲ್ ಮಾಡ್ದಾಗ
ಹ್ಮ್
ಗತ್ತ ಆಯ್ತು ಮತ್ತೆ ಯಶೋದ ಅವ್ರೆ
ಹ್ಮ ಹೇಳಿ
ಕುನ
ನೀವೇನ್ ಮಾಡ್ತಿದ್ರಿ ನೀವು ನೀವ ನ್ ಮಾಡ್ತಿದ್ರಿ ನೀವು
ಇಲ್ಲಾ ಯಶೋಧ ಅವರೇ
ಹ್ಮ ನಾನ್ಂತರು ಮೊಬೈಲ್ ನೋಡ್ಕ
ಸುಮ್ನೆ ಹಂಗೆ ವಾಟ್ಸಪ್ ಬ್ಲಾಗಕ್ ಏನ್ ಹಕ್ತಿದ್ದೀವಿ ಲ್ಯಾಪ್ಟಾಪ್ ಅಲ್ಲಿ
ಇವತ್ತಿನ ದಿನಾಚರಣೆ ಹೇಗಿದೆ ನಿಮಗೆ
ಇವತ್ತಿನ ದಿನಾಚರಿ ಬೆಳಗ್ಗೆ ಎಂಟವರೆಗೆ ಇದ್ವಿ
ಹ್ಮ
ಹೋಗಿ ಟಿಫನ್ ಮಾಡಿ ಬಂದ್ವಿ
ಹ್ಮ ಹ ಏನ್ ತಿಂಡಿ
ಹ್ಮ್ ನಾವು ಪುಳಿಹೊಗರೆ ತಿಂದ್ವಿ ನೀವು
ನಾವು ಪೂಳೊಗ್ರನೇ ಮಾಡಿದ್ದೀವಿ ಗೊತ್ತಾ ನಿಮ್ಗೆ
ಆಯೋ
ಹಾ ಹ್ಮ ಪುಳಿಯೋಗರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಗೊತ್ತಾ ಅದಕ್ಕೆ ಅವಾಗ್ಲೂ ಪುಳಿಯೋಗರೆ ಮಾಡ್ತಿರ್ತಾರೆ
ಹ ಹಾ ನಾ ನಿಮ್ಗೆ ಡಿಸ್ಟರ್ಬ್ ಮಾಡ ಮಾಡ್ತಿದ್ದೀನ
ನ ನಮ್ಮಿಯನ್ ಎಲ್ಲಾರ
ಹ್ಮ ಹ್ಮ ಮತ್ತೆ ಹೇಳಿ ಯಶೋದವ್ರೇ
ಚಾಹಾ ಕುಡಿದ್ರ ನೀವು ತಿಂಡಿ ಮಾಡಿದ್ಮೇಲೆ
ಇಲ್ಲ ಕೊಡ್ಲಿಲ್ಲ ನಮ್ಗೆ
ಚಾ ಇಲ್ಲ ನ ತಿಲ್ಲಿ ಹೋಗೋದೇ ಇಲ್ಲ
ಹ ಹೋಗದೇ ಇಲ್ಲ ನಿಜವಾಗ್ಲುೂ
ಹ್ಮ್
ನೀವು ಕುಡುದಿಲ್ವಾ
ನ ಇನ್ನ ನ ಮಾಡ್ತಿದ್ದೀನಿ ಕುಡಿಬೇಕು
ಹೌದಾ ನೀವೇ ಮಾಡ್ತೀರಾ
ಆರೋದು ಅಂದ್ರೆ ಒಂದು ಕೊಠಡಿ ನಂಗೋಸ್ಕರನ ಇದೆ
ಹಾ
ಮತ್ತೆ ಅದ್ರಲ್ಲಾನೇ ಅಡ್ಗೆ ಮಾಡ್ಕೊಂಡು ನಾನೇ ಹ ತಿಂತೀನಿ
ಹೌದಾ ನೀವೇ ಅಡುಗ ಮಾಡ್ಕೊಂಡು ನೀವೇ ತಿಂತೀರಾ
ಹಾ ಹ
ಹಾ ಹ್ಮ ಚೆನ್ನಾಗಿಬಿಡಿ ಹಂಗಂದು ಹ್ಮ್
ನಿಮ್ ಯಾವ್ದಾದ್ರ ಹಾಡು ಇಷ್ಟನಾ ನಿಮ್ಗೆ ಯಾವ್ ತರದ್ ಹಾಡು ಇಷ್ಟ ನಿಮ್ಗೆ
ನಂಗೆ ಹಾಡು ಇಷ್ಟನೇ
ಹ್ಮ್
ಉಡ್ದಾದ ಹಾಡುಗಳು ಅಂದ್ರೆ ಇಷ್ಟ ನಮಗೆ.
ರಾತ್ರಿ ಕೇಳೋದು ತುಂಬಾ ಮಜವಾಗಿರುತ್ತೆ ಅಲ್ವಾ
ಹಾ ಹೌದು
ಮತ್ತೆ ಕೂಡ ನಾವ್ ಹಂಗಗೆ ಅಂದ್ರೆ ದೇಹ ಹೆಲ್ದಿ ಆಗಿರ್ಲಿ ಅಂತ ಹೇಳಿ ಅಡ್ಡಾಡ್ತಾ ಇರ್ತಿವಿ ವಾಕಿಂಗ್ ನೈಟ್ ಸಂಜೆ ಆವಾಗ ಅದು ಸಾಂಗ್ಸ್ ಎಲ್ಲ ಹಾಕ ಹಕೊಂಡ್ ಹೋಗ್ತತಿವಲ್ವಾಗ ಎಷ್ಟು ಚೆನ್ನಾಗಿರುತ್ತೆ
ಹೌದಾ ಹ ಹ್ಮ್ ಹ್ಮ್ ವಿಶೇಷವಾಗಿ ಮಳೆ ಬರ್ತಾ ಇದ್ರೆ ಅಂತ ರು ಇನ್ನುೂ ಚೆನ್ನಾಗಿರುತ್ತೆ ಎಲ್ಲ ಕೇಳೋಕೆ.
ಹ ಅದ ಜತೆ ಚ ಇದು ಎಲ್ಲ ಸಂಗತರಿ.
ಶಾ ಕುಡ್ಕೊಂತ ಮಳೆಯಲ್ಲಿ ಸಾಂಗ್ ಕೇಳೋದು ಅಂದ್ರೆ ಹಾಡ್ ಕೇಳೋದು ಒಂದೇ. ತುಂಬಾ ಚೆನ್ನಾಗಿರುತ್ತೆ.
ಹ್ಮ ಕೆಳ್ತ ಮಾಡ್ತಳ ಓದ್ತಿೀರದುಮಗೆ.
ಏನು
ಹೆಚ್ಚ ಮಾಡ್ತಿದ್ದೀರಾ ಓದ್ತ ಓದ್ತಿದ್ದೀರ ನೀವು.
ನಾವು ಕೆಲ್ಸ ಮಾಡ್ತಿದ್ದೀವಿ.
ಹ್ಮ್ ಹ್ಮ್ ತುಂಬಾ ಬಿಸಿ ಇದ್ದಾರೆ ಅನ್ಸುತ್ತ ಹೇಂಗಿದ್ರೆ.
ಏ ಇಲ್ಲ ಇಲ್ಲ.
ಹ್ಮ ಯಾವವು ನ ಓದ್ತಿದ್ದೀವಿ.
ಹೌದಾ ಹ್ಮ್ ಹ್ಮ್
ಮತ್ತೆ ಯಾವತ್ತು ಆಗುತ್ತ
ಹ್ಮ ಚೆನ್ನಾಗಿ ಓದ್ಕೊಳ್ಳಿ.
ಹ್ಮ್ ಹ
ಹ್ಮ ಮತ್ತೆ.
ಹೌದು ಹೇಳಿದೆ ಮಾಡಳ
ಹ್ಮ್
ಪರಕ್ಷಾ ನಮಗೆ ಹತ್ತಿರದೆ ಅದಕ್ ತಯಾರಿ ಮಾಡ್ಕೋಬೇಕು. ತಯಾರಿ ಮಾಡ್ಕೊಬೇಕಂತ ಹೇಳಿ ಪುಸ್ತಕ ಹಿಡ್ಕೋತೀನಿ. ಜಂಗ ಮಾಡಳಿ ಎಡ್ಕೊಂಡು ತರತಾನನೆ ಕೂತರ್ತೇನೆ. ದ್ ಈ ಕಡೆ ಹೋಗ್ಬೇಕಂತ ಹೇಳ್ಬು ಹಿಡ್ಕೋತೀನಿ ಮತ್ತೆ ಎರಡ್ ನಿಮಿಷ. ಶಾಗಂಗಿರಿಲ್ಲ ಹಲ ಹೋಗ ಚಂಗ ಮಾಡ. ಸತನೆಲ್ಲ ಅದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗ
ನೀ ಜಂಗಮಳಿ ಜಾಸ್ತಿ ಉಪಯೋಗತಲ್ಲ.
ಹೇಳಿ ಯಶೋದವ್ರ
ಈ ಜಂಗಮ ಒಣನ್ ಜಾಸ್ತಿ ಉಪಯೋಗ್ತಲ್ಲ ನೀವು.
ಹಾ ಹಾ
ಹ್ಮ ನೀಗಾದದೇ ಕೆಲ್ಸಾನೂ ಜಾಸ್ತಿ ಆಗಿರುತ್ತೆ. ಲ್ಲ ಮತ್ತೆ ಬಂದು್ ಸುಸ್ತ ಆಗ್ಬಿಟ್ಟ್ರತೀರ.
ಸಿವೋಡ್
ಹ್ಮ್ ಹ್ಮ
ಹ್ಮ್ ಮತ್ತೆ ನಿಮ್ಗೆ ಯಾವ ಜಾಗ ಅಂದ್ರೆ ಇಷ್ಟ.
ಹ ಹಿಮಾ ಬರೋದು. ಮತ್ತೆ ಕಾಡು ಇರೋದು ಪರಿಸ ಪರಿಸರ ಇರೋದು ಒಟ್ಟು.
ಹೌದಾ ಅ ಎಲ್ಲಿ ನೀ ಒಳ್ಳೇಲ್ಲಿ ಇರ್ತೀರಾ ಅಂತ ಅನ್ನಿಸ್ತತೆ ನನ್ಗೆ ಯಾಕೋ.
ಹ್ಮ್ ಒಳ್ಳರು ಒಳ್ಳೋರು ಕೆಟ್ಟವರು ಕೆಟ್ಟರು.
ಹೌದು ಅಲ್ಲಾ ಒಳ್ಳೆಯವ್ರಲ್ಲಸಿದವ್ರೆ ಹಳ್ಳಿ ಹಳ್ಳಿ.
ಹಳ್ಳಿಯೂರಂದ್ರ
ಹಾ ಹಳ್ಳಿಯಲ್ಲಿ ಇರು ಇರ್ ತೀರಾ ಅಂತ ಅನ್ಸುತ್ತೇರ ನೀ ಚವಣ ಎಲ್ಲ ಕೇಳಿದ್ನೆಲ್ಲ.
ತುಂಬಾ ಚೆನ್ನಾಗಿರುತ್ತೆ ಹಕ್ಕಿಗಳು ಎಲ್ಲ ಕೆ ಶಬ್ದ ಮಾಡ್ತಿರ್ತವೆ ಅಲ್
ಹ್ಮ್ ಹ್ಮ್ ಹ್ಮ್
ಹೌದಾ ನೀವು ದಿನಾಚರಿ ಹೆಂಗಿತ್ತು ನಿಮ್ದು ಇವತ್ತು
ಇಲ್ಲ ಇಲ್ಲ ಒಂದ್ತ್ತು ಗಂಟೆವರೆಗ ನೋಡ್ಕೊಂಡು ಇವತ್ತು ನಮ್ಗೆ ಇದು ನಮ್ದು ಪಾಠಶಾಲೆ ರಜೆ ಇತತ್ತು ಅದಕ್ಕೆ ಹ ಏನು ಬೆಳಿಗ್ಗೆ ಒಂಬತ್ ಗಂಟೆವರೆಗೂ ಮಲ್ಕೊಂಡಿದ್ದೆ ಮಲ್ಕೊಂಡ್ಮೇಲೆ ಇವಾಗ ಎದ್ದು
ಹ್ಮ್
ಮತ್ತೆ ಫೋನ್ ಮಾಡ್ಕೊಂಡು
ಹಳ್ಳಿಯನ್ನ ಎಲ್ಲಾ ಬೇಗ ಇದಾವತಾರಲ್ಲ
ಅದೇ ನಮ್ದ ದಿನ ಇದು ಪಾಠಶಾಲೆ ಇದ್ರೆ ದಿನ ಬೆಳಗ್ಗೆ ಬೇಗ ಎದ್ದು ಹೋಗ್ತಿದ್ದೆ ನಾನು ಇಲ್ಲ ಅಲ್ವಾ ಅದಕ್ಕೆ ಮಲ್ಕೊಂಡಿದ್ದು ಇಷ್ಟ್ದು
ಓ ಹೌದಾ ಹ್ಮ್ ಹ್ಮ್ ಚೆನ್ನಾಗಿದೆ
ನಾಗ ಒಂದ್ ದಿನ ರಜೆ ಸಿಗುತ್ತೇರಿ ಅದ್ರಲ್ಲೂ ಮಲ್ಕೊಂಗಿಲ್ಲ ಅಂದ್ರೆ ಹೇಗೆ
ಹಾ ವಿಡಿ ಬಿಡಿ ಅದು ನಿಜಾನೆ
ಹ್ಮ್
ಹ್ಮ್
ನೀಗದಾನರಿ
ಮತ್ತೆ ಹಾ
ನಡಿದ್ರೆ ಅಂತ ಎಷ್ಟು ಚೆನ್ನಾಗಾಗಿದೆಯ
ಹೌದು ನೀವೇ ಮಾಡಿದ್ದ ನಮ್ಮ ಮಾಡಿದ್ದ
ನಾನೇ ಮಾಡರದು
ನೀವೇ ಮಾಡಿದ್ದ
ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ
ಚೆನ್ನಾಗಿರುದ್ದೆ ಬಿಡಿ ಹ್ಮ ತಿಂದ್ರಾ ಏನು ತಿನ್ ತಿನ್ಬೇಕಾ ಇನ್ನು
ಇ ತಿನ್ಕೊಂಡೆ ಮಾತಾಡ್
ತಿನ್ಕೊಂಡೆ ಒಂದು ಏನ್ ಟ್ಯಾಲೆಂಟ್ ನಿಮ್ದು ಹ್ಮ ಚೆನ್ನಾಗಿದೆ ಬಿಡಿ ನಿಮ್ದ
ನಂಗೆ ಪುಳಿಯ ಬಿಡಕ್ ಆಗ್ತಿಲ್ಲ ನಿಮ್ ಕರನ ಬಿಡಕ್ ಆಗ್ತಲ್ಲ ಇಲ್ಲ ಅದಕ್ಕೆ
ಹೌದಾ
ಹ್ಮ ಏನ್ ಮಾಡಕ್ ಆಗಲ್ಲ ಅಂತೇಳಿ ಜೊತೆಗೆ ಮಾತಾಡ್ತಿ ತಿಂತೀನೆ ನ
ಹೌದಾ ತುಂಬಾ ಚೆನ್ನಾಗ ಮಾತಾಡ್ತೇವ್ರಿ ಯಶೋದವ್ರೆ
ಹ್ಮ್ ಹ್ಮ್ ಹೇಳ ನದು ಅಭ್ಯಾಸಗೇನು ಹ್ಮೇಟಗಳು ಹೇಳನ್ರ
ಪರಿಚಿತ ವ್ಯಕ್ತಿ ಕೂಡ ಚೆನ್ನಾಗಿ ಮಾತಾಡ್ತಿರ ಅಂದ್ರೆ ನಿಮ್ ಪರಿಚಿತ ವ್ಯಕ್ತಿ ಕೂಡ ಹೆ ಚೆನ್ನಾಗಿ ಮಾತಾಡಲ್ಲ
ಏನು
ಹವ್ಯಾಸಗಳು ಏನೇನ್ ಮಾಡ್ತೀರಾ
ಏನ್ ಫೋನ್ ನೋಡ್ತಿವಿ ಜಾಸ್ತಿ
ಹೌದಾ ಮತ್ತೆ ಇವಾಗ ತಾನೇ ಹೇಳಿದಿ ಜಂಗಮಣಿ ಜಾಸ್ತಿ
ಜಾಸ್ತಿ ಜಾಸ್ತಿ ಇದು ಮಾಡಲ್ಲ ನೋಡಲ್ಲ ಯಾಕಂದ್ರೆ ಯಾವಾಗ್ಲೂ ಕೆಲ್ಸನೇ ಇರ್ತತ್ತಲ್ಲ ಕೆಲ್ಸ ಇರ್ಲಾರಾಗ ನೋಡೋದೇ ಅದು ಜಾಸ್ತಿ ಮಾಡಲ್ಲ ಸ್ವಲ್ಪ ನೋಡ್ತೀವ ಅಷ್ಟೇ ಅದು ಬಿಟ್ರೆ ಏನು ಮಾಡಲ್ಲ ಹ್ಮ.
ಅದೇನೋ ಬಿಟ್ಟು ಬೇರೆ ಏನ್ ಮಾಡಲ್ಲ ಅಂದ್ರ ಯಾವಾಗಲ.
ಡ್ಯೂಟಿ ಎಲ್ಲಾ ಕೆಲಸ ಮುಗಸಕೊಂಡು ಬರವಸ್ಟಿಗೆ ಆರ ಏಳು ಗಂಟೆ ಆಗುತ್ತೆ.
ಹ್ಮ ಹ್ಮ್.
ಸ್ವಲ್ಪ ಒತ್ತು ಮನಿಯವರ ಜೊತೆ ಎಲ್ಲಾ ಮಾತಾಡ್ತಿವಿ.
ಹ್ಮ್.
ಮಾತಾಡಿ ಊಟ ಮಾಡಿ ಮತ್ ಮಲಗೋದು ಮತ್ ನಾಳೆಯಿಂದ ಅದೇ. ಹ್ಮ್. ಕೆಲಸ ಮಾಡೋರ್ ಜೀವನಾನೇ ಅಷ್ಟ ಅಲ್ಲ.
ಹಗೆ ಮಾಡುದು ಎಲ್ಲಾ.
ಹ್ಮ್. ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಯಶಾದ ಅವ್ರೇ ನೀವು.
ಹ್ಮ ಹ ಬಿಡೆ.
ಹ್ಮ್.
ನಿಮ ಸಮಯನ ನಮಗೆ ಕೊಟ್ಟು ಮಾತಾಡದಿಕ್ಕೆ ಧನ್ಯವಾದಗಳು ಯಶೋದವರೇ.
ಏನಿಲ್ಲ ಎಲ್ಲಾ ಚಾನ. ಒಂದು ಹಿಂಗೆ ಬೇಜಾರ ಆಕತಿತ್ತು ಅದಕ್ಕೆ ನಾನು ರಿಫರ್ ಮಾಡಿದೆೇನ ನಿಂಗೆ.
ಹ್ಮ ಹ್ಮ್ಮ್ ಹ್ಮ್ಮ್ ಹೌದ. ಹ್ಮ ಬೆಳ ಬೆಳಗೆ ಮಾಡಿದ್ದೀರಲ್ಲ.
ಏನಿಲ್ಲ ನಿಮ್ ಜೊತೆ ಮಾತಾಡ ಬೇಕು ಅಂತ ಅನಸ್ತು ಅದಕ್ಕೆ ನಿಮ್.
ಹೌದ.
ಹ್ಮ್ ನಿನ್ನೆ ಎಲ್ಲ ಮಾತಾಡ್ತೀನಿ ಅಲ್ವಾ ನಿಮಗೆ. ಕುಸಿ ಆಯ್ತು ನನಗೆ ಹಾ ಸಾನ ನಿನ್ ಜೊತೆ ಮಾತಾಡಿದು ತುಂಬಾ ಖುಶಿ ಆಯ್ತು ಸಾನ ಅವ. ಮತ್ತೆ ನಿಮಗೆ ಕರೆ ಮಾಡ್ತೀನಿ ನಾನು.
ಧನ್ಯವಾದ.